ಕೇಳಸತ್ತಿದೆಯಾ ಏನ್ ಮಾಡ್ತಾ ಇದ್ದೀರಾ
ನಾನು ಸುಮ್ನೆ ಕೂತಿದ್ದೆ ಟಿ ವಿ ನೋಡ್ತಾ ಇದ್ದೆ ನೀವ ಎನ್ ಮಾಡ್ತಿದ್ದೀರಾ.
ನಾವು ವರ್ಕ್ ಮಾಡ ನಾವು ಸುಮ್ಮ್ನೆ ಕುತ್ಕೊಂಡು ಕುಟುಂಬ ಜೊತೆ ಮಾತಾಡ್ತಾ ಇದ್ದೀವಿ.
ಹೌದು ಏನ್ ತಿಂಡಿ ಮಾಡಿದ್ರಿ
ಬಿರಿಯಾನಿ ಮಾಡಿದ್ವಿ ನೀವೇನ್ ಮಾಡಿದ್ರಿ
ನಾನು ಇವತ್ತು ಪುಳಿಯೋಗರೆ ಮಾಡಿದ್ದೆ.
ಹಾ ಹೆಂಗ್ ಮಾಡದಂತ ಹೇಳ್ತೀರಾ
ನಾನು ಬಿರಿಯಾನಿ ಚೆನ್ನಾಗ್ ಮಾಡ್ತೀನಿ ಬಿರಿಯಾನಿ ಹೇಳ್ತೀನಿ ಹೆಂಗ್ ಮಾಡೋದು ಅಂತ
ಹಾ ಹೇಳಿ
ಬಿರಿಯಾನಿ ಫಸ್ಟು ಚಿಕನ್ ಎಲ್ಲ ನೀಟಾಗಿ ತೊಳ್ಕೊಬೇಕು ಕೋಳಿ ಎಲ್ಲ ತೊಳ್ಕೊಂಡು ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು.
ಹಾ ಆಮೇಲೆ
ಆಮೇಲೆ ಫಸ್ಟ್ ಗೆ ನಾವು ಇವಾಗ ಒಂದು ನಾಲ್ಕ ಜನಕ್ ಮಾಡ್ತಿದ್ದೀವಿ ಅಂದ್ರೆ ಮೂರು ಈರುಳ್ಳಿನ ಕಟ್ ಮಾಡ್ಕೊಬೇಕು
ಹಾ
ಮೂರ್ ಈರುಳ್ಳಿನ ಕಟ್ ಮಾಡ್ಕೊಂಡು ಆಮೇಲೆ ಎರಡು ಟಮೊಟೋನ ಕಟ್ ಮಾಡ್ಕೊಬೇಕು ಆಮೇಲೆ ಹಸಿಮೆಣಸಿನಕಾಯಿ ಇರುತ್ತಲ್ಲ ಅದನ್ನ ಒಂದ ಐದು ನಾನು ಮೂರ್ ಜನಕ್ಕೆ ಮಾಡೋದ್ನ್ನ ಹೇಳ್ತಿದೀನಿ ಮೂರ್ ಮೂರ ನ ಕಟ್ಟ ಮಾಡ್ಕೊಬೇಕು
ಹ್ಮ
ಮೆಣಸಿನ್ಕಾಯನಾ ಆಮೇಲೆ ಹ್ಮ ಹಾ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ನ ಸಾಂಬಾರ್ ಸೊಪ್ಪು ಮತ್ತೆ ಪುದೀನಾ ಸೊಪ್ಪನ
ಹಾ
ಹ ಅದನ್ನ ಇಟ್ಕೊಬೇಕು ಆಮೇಲೆ ಆ ಅದು ಕಟ್ ಮಾಡ್ಕೊಂಡ್ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ು ಇದು ಚುಂಡಿ ಅ ಮಾಡೋದ್ ಹೆಂಗೆ ಅಂದ್ರೆ ಮೊಸರು ಇದನ್ನ ಇಟ್ಕೊಂಡಿರ್ಬೇಕು ಆಮೇಲೆ ಮಾಡೋ್ ನಿಂಬೆಹಣ್ಣುಂದು ಕಟ್ ಮಾಡ್ಕೊಂಡ್ ಇಟ್ಕೊಂಡಿರ್ಬೇಕು ಆಮೇಲ್ ಮಾಡದ ಹೆಂಗ ಹಗೆ ಅಂದ್ರೆ ಫಸ್ಟ್ು ಇದು ಕುಕ್ಕರ್ಗೆ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಅದಕ್ಕೆ ಹ ಚಕ್ಕೆ ಲವಂಗ ಅದೇ ಹೂವು ಬರುತ್ತಲ್ಲ ಹಾ ಅದು ಪಲಾವ್ಗೆ ಹಾಕೋದು ಹೂವು ಮತ್ತೆ ಕಸ್ತೂರಿ ಮೆತ್ಯ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಸ್ತೂರಿ ಮೆತ್ಯ ಹಾಕಿ ಅದನ್ನ ಚ ಚೆನ್ನಾಗಿ ಸ್ವಲ್ಪ ಇದ್ ಮಾಡ್ಕೊಬೇಕು ರ
ಹಾ ಹಾ
ಆಮೇಲೆ ಅದ್ರೊಳಗಡೆ ಹಸಿರು ಮೆಣಸನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು ಆಮೇಲೆ ಹಾಕಾದ್ಮೇಲೆ ಆಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಬೇಕು ನಾವು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ
ಹಾ ಹಾ
ಅದನ್ನ ಹಾಕ್ಬೇಕು ಆಮೇಲೆ ಅದಾದ್ಮೇಲೆ ಟಮೊಟೊ ಹಾಕ್ಬೇಕು ಎರಡು ಟಮ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಡ ಇದಾದ್ಮೇಲೆ ಟಮೊಟೊ ಹಾಕೋದ್ಕಿಂತ ಮುಂಚೆ ಚಿಕನ್ ಹಾಕೊಬೇಕು
ಜಿ ಹ ಹಾ
ಕೋಳಿ ಕಟ್ ಮಾಡ್ತಿರ್ತೀವಲ್ಲಾ ಅದನ್ನ ಕಳಿ ನಾಗ ಕೊಬೇಕು ಅದ್ರೊಳಗಡೆ ಹಾಕೊಂಡು ಅದಕ್ಕೆ ಉಪ್ಪು ಮತ್ತೆ ಅರ್ಶಣ ಹಾಕಿ ಚೆನ್ನಾಗಿ ಅಂದ್ರೆ ಇದು ಅದನ್ನ ತಿರ್ಗಸ್ ಬು ಬೇಯ ಕೊಬೇಕು ಬೇಯಿಸಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಒಂದ ಐದ್ ನಿಮಿಷ ಅದನ್ನ ಬೇಯಿಸ್ಬೇಕ ಅಲ್ಲೇನೆ ಆಮೇಲೆ ಬೇಯ್ಿಸಾದ್ಮೇಲೆ ಅದಕ್ಕೆ ಇದು ಟಮೊಟೊ ಮತ್ತೆ ಪುದೀನಾ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಮೂರುನು ಹಾಕ್ಬೇಕು ಚಿಕನ್ ಒಳಗಡೆ ಮಿಕ್ಸ್ರ್ ಹಂಗೆ ಹಾಕ್ಬೇಕು ಹಾಕಿ ಅದನ್ನು ಚೆನ್ನಾಗಿ ಒಂದ್ ಐದ್ ನಿಮಿಷ ಒಂದ್ ಐದ್ ನಿಮಿಷ ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಬೇಯಿಸಕೊಬೇಕು ಆಮೇಲೆ ಅದ್ರೊಳಗಡೆ ಮೊಸರ ಹಾಕ್ಬೇಕು ಮೊಸರ ಹಾಕಿ ಇನ್ನು ಮಾಡಡ್ಸಂದ್ರೆ ಆಮೇಲೆ ಚಿಕನ್ ಮಸಾಲಾ ಪೌಡ್ರ ಬರ್ತ ಲ ಅದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆ ಆಮೇಲೆ ನೀರ್ ಹಾಕ್ಬೇಕು ನೀರ್ ಹಾಕಿ ಆಮೇಲೆ ಅಕ್ಕಿನ ನಾವು ಮುಂಚೆ ನಾವು ಮಾಡೋದ್ಕಿಂತ ಮುಂಚೆ ನೆನ್ಸಿ ಅಂದ್ರೆ ತೊಳೆದು ಇಟ್ಟಿದ್ರೆ ತುಂಬಾ ಅಕ್ಕಿ ಅಂದೆ ಇದು ಸ್ಮೂತ್ ಆಗಿ ಬರುತ್ತೆ
ಹಾ ಹ
ನೈ ಸಾಗ ಬರುತ್ತೆ ಅಕ್ಕಿ ಅದಕ್ಕೆ ಅದ್ ಅಕ್ಕಿ ನೆನ್ಸ್ಕೊಂಡಿರ್ತೀವಲ್ಲ ಅಕ್ಕಿನ ಅದ್ರೊಳಿಕ್ ಹಾಕ್ಬೇಕು ಅಕ್ಕಿ ನಾವ ಎಷ್ಟು ನೀರ್ ಹಾಕಿರ್ತೀವಿ ಅದಕ್ಕೆ ಯಾವಾಗ್ಲೂ ಬಿರಿಯಾನಿಗೆ ಅರ್ಧ ಲೋಟ ನೀರ್ ಕಮ್ಮಿ ಹಾಕಿದ್ರೆ ಸ್ವಲ್ಪ ಉಡಿ ಉಡಿಿಯಾಗಿಿ ಬರುತ್ತೆ ಅನ್ನ ಚೆನ್ನಾಗಿರುತ್ತೆ. ಮ ಒಂದ್ ಅರ್ಧ ಲೋಟ ಕಮ್ಮಿ ಹಾಕಿ ಕುಕ್ಕರ್ ಮುಚ್ಚುಳ ಮುಚ್ಚಿ ಒಂದ್ ವಿಷಲ ಹೋಡದ್ರೆ ಬಿರಿ್ಯಾನಿ ಚೆನ್ನಾಗಿರುತ್ತೆ ನೀವ್ ಯಾವ ತರ ಮಾಡ್ತೀರಾ ಬಿರಿಯಾನಿನ.
ನಾವು ಪಲಾವ್ ಟೈಪೇ ಅದ್ರಕ್ಕೆ ಚಿಕನ್ ಮಸಾಲಾ ಮಟನ್ ಮಸಾಲಾ ಹಾ ನಾವು ಮಸಲ ಸ ಎ ರುಬ್ಬಿ ಮಾಡ್ತೀವಿ ದೋ ಸುಂಠಿ ಬೆಳ್ಳುಳ್ಳಿ ಆಮೇಲೆ ಹೆಚ್ಚಕಿ ಏಲಕ್ಕಿ ಲವಂಗ ಕರಿಮೆಣಸು
ಹಾಂ
ಎಲ್ಲಾ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೊತ್ತಂಬರಿ ಎಲ್ಲಾ ಹಾಕಿ ಮಸಾಲೆ ರುಬ್ಕೊತೀವಿ.
ಹಾ ಹಾ
ಅದಕ್ಕೆ ಗರಂ ಮಸಾಲಾನು ಚಿಕನ್ ಮಸಾಲ ಮಟನ್ ಮಸಾಲ ಎಲ್ಲ ಇರುತ್ತಲ್ಲ.
ಹೌದೌಹೌ ದು
ಟೇಸ್ಟಿಂಗ್ ಪೌಡರ್ ಎಲ್ಲ ಅದಲ್ಲ ಹಾಕಿ ಆಮೇಲೆ ಒ್ ಸ್ವಲ್ಪ ನಿಂಬೆ ಹುಳಿ ಹಾಕಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಚ್ಕೊಂಡು ಒಗ್ಗರಣೆ ಹಾಕಿ ಚಿಕನ್ ತೊಳೆದು ಕ್ಲೀನ್ ಆಗಿ ಉಪ್ಪು ಅರಶಿನ ಹಾಕಿ. ಅ ಸ್ಮೆಲ್ ಹೋಗ ಬೇಕಲ್ಲ
ಹಾ ಹಾ ಹಾ
ಹಾ ಆತರ ಮಾಡ್ತೀವಿ ನಾವ. ಅಂದ್ರೆ ನಾವು ಪಾತ್ರ ಎಲ್ ಮಾಡ್ತೀವಿ ಕುಕ್ಕರಲ್ಲಿ ಮಾಡಲ್ಲ.
ಕುಕ್ಕರ್ ಅಲ್ಲಿ ಮಾಡಲ್ವಾ ನಾನು ಜಾಸ್ತಿ ಜನ ಇದ್ರೆ ಕುಕ್ಕರ ಕರದೆ ಮಾಡೋದು.
ನಾವು ಪಾತ್ರಲ್ ಮಾಡ್ತೀವಿ ಆಮೇಲೆ ಇದುಹ ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ.
ಜಾಸ್ತಿ ಎಣ್ಣೆನಾ ಹ್ಮ ಆಯಿಲ್ ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ.
ಜಾಸ್ತಿ ಹಾಕ್ಬೇಕಾದ್ರೆ ಚೆನ್ನಾಗಿರುತ್ತೆ ಉಪ್ಪುಳಿ ಎಲ್ಲಾ ಜಾಸ್ತಿ ಹಾಕ್ಬೇಕು. ಖಾರಾನು ಜಾಸ್ತಿ ಇರ್ಬೇಕು ಸ್ವಲ್ಪ ಹಾ ಆಮೇಲೆ ಏನೇನ್ ಮಾಡ್ತೀರಾ
ಹಾ ಆಮೇಲೆ ಚೆನ್ನ ಹ ದೋಸೆ. ದೋಸೆ ದೋಸೆ ದೋಸೆ ಬರುತ್ತೆ. ಪಲಾವ ಅಂಗೇನ ಪಲವ ಹೂನು ತರಕಾರಿ ಎಲ್ಲ ಹೆಚ್ಕೊಳ್ಳದು
ಹಾ ಹಾ
ತರಕಾರಿ ಹ ತರಕಾರಿ ಎಲ್ಲಾ ತರಕಾರಾರಿ ಎಲ್ಲಾ ಕಟ್ ಮಾಡ್ಕೊಂಡು ಎಲ್ಲಾ ತರ ತರಕಾರಿನೂ ಕ್ಯಾರೆಟ.
ಬಿನ್ಸು
ಹುರುಳ್ಳಿಕಾಯಿ ಇದು ಬಟಾಣಿ. ಆಲೂಗೆಡ್ಡೆ. ಎಲ್ಲ ಹಾಕಿ ಬದ್ನೇಕಾಯು ಹಾಕೋಬಹುದು ಚೆನ್ನಾಗಿರತ್ತೆ ಮತ್ತೆ ಅ ಹಿ ಹಸಿರು ಅದು ಮೆಣ್ಸಿನ್ಕಾಯಿ ಅದು ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡು ಎಲ್ಲ ಹೆಚ್ಚ ಇಟ್ಕೊಂಡು ಮತ್ತೆ ಈರುಳ್ಳಿ ಸೇಮ್ ಇದಕ್ಕೂ ಹಂಗನೆ ಈರುಳ್ಳಿ ಟೊಮೊಟೊ ಹಸರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಕೊಂಡು ಆಮೇಲೆ ಚೆನ್ನಾಗಿ ಫ್ರೈ ಮಾಡಕೊಂಡು ತರಕಾರಿ ಎಲ್ಲ ಅದ್ರೊಳಗಡೆ ಹಾಕ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಕೊಂಡು ಅದಕ್ಕೆ ಅನ್ನ ತೊಳೆ್ದಿ ರೈಸ್ ಎಲ್ಲ ತೊಳೆದಿಟ್ಟು ಆ ಹಾಕಿದ್ರುನು ಅದನ್ನು ತೊಳೆದಿಟ್ಟು ಆಮೇಲೆ ಮಾಮೂಲಿ ಈರುಳ್ಳ ಒಗ್ಗರಣೆಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟಮೊಟೊ ತರಕಾರಿ ಎಲ್ಲ ಹಾಕಿ ಉಪ್ಪ ಉಪ್ಪು ಮ ಸ್ವಲ್ಪ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಿಕೊಂಡು ಆಮೇಲೆ ಅನ್ನ ಅನ್ನ ತೊಳೆದಿಟ್ಟ ಹಾಕಿನ ಅದ್ರೊಳಗಡೆ ಹಾಕಿ ಹಾಕೊಂಡ್ೂ ಚೆನ್ನಾಗಿರುತ್ತೆ ಚೆನ್ನಾಗಿತ್ತ ಮಕ್ಳಿಗೆಲ್ಲ ತರಕಾರಿ ಎಲ್ಲ ತಿನ್ನಲ್ವಲ್ಲ ಅದ್ರೆಲ್ಲ ಹಾಕೊಟ್ರೆ ತಿಂತಾರೆ ಚೆನ್ನಾಗಿ ಸ್ವಲ್ಪ ಮಕ್ಳಿರೋ್ರ ಮನೇಲಿ ಸ್ವಲ್ಪ ಖಾರ ಕಮ್ಮಿ ಮಾಡ್ಬೇಕು ಖಾರ ಎಲ್ಲ ಕಮ್ಮಿ ಮಾಡಿದ್ರೆ ಚೆನ್ನಾಗಿರ್
ಇಲ್ಲಿ ಮಾಡೋದ ಹೆಂಗಂದ್ರೆ ಇದು ಇಡ್ಲಿ ರವೆ ಸಿಗುತ್ತೆ
ಹಾ ಹಾ ಹಾ
ತಗೋಬಂದು ದಿನ ಒ ಹ ಒಂದರ ಅರ್ಧ ಗಂಟೆ ನೆಗ್ ಬೇಕುಂದಿ ರಾಕಿ ಅದಕ್ಕೆ ಹ ಇರ ಅದಕ್ಕೆ ಅೇ ಒಂದ ಸ್ವಲ್ಪ ಏನು ಉದ್ದೀನ್ಪೇಳೆ
ಹ್ಮ್
ಉದ್ದಿನ ಬೇಳೆನು ಈರುಳ್ಳಿ ಎಲ್ಲ ಹಚ್ಕೊಂಡು ಅ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ಬೇಕು ಉದ್ದಿನ ಬೆೇಳೆ ಆಮೇ ಲೆ ತೊಗರಿ ಬೇಳೆ ಕಡಲೆ ಬೇಳೆ ಎಲ್ಲ ನೆನ ಹಾಕಿ ಆಮೇಲೆ ಈರುಳ್ಳಿ ಹಚ್ಕೊಂಡು ಅದು ಮಿಕ್ಸಿ ಹಾಕಿ ಇದು ರವೆ ಇಕ್ಕಿರ್ತವಲ್ಲ
ಅಂದ ಏನ್ ಹಾಕಿರ್ತೀರಲ್ಲ ಅ್ರರು ಒಬ್ಬಬೇಕ ಅಸ್ೆ ಅಲ್ಲಿ
ಅದ್ ಅದು ರವೆ ರುಬ್ಬಂಗಿಲ್ಲ ಇದು ದಮ ಬೆಳೆದೆಲ್ಲಾರುಬ್ಕೊಂಡಿರ್ತತಿವಲ್ಲಾ
ಹಾ ಹಾ ಹಾ
ಅದು ಅದರಲ್ಲಿ ಇದು ಉಪ್ಪು ಸೋಡಾ ಎಲ್ಲ ಹಾಕಿ ಆಮೇಲೆ ಇದ್ರಲ್ಲಿ ರವೆ ಎಲ್ಲ ಹಾಕ್ಬೇಕು ನೀರಲ್ಲಿ
ಹಾ ಹಾ ಹಾ
ಉದ್ದಿನ ಬೆಳೆದಿಲ್ಲ ಅದು ಕಲ್ಸಿ ಒಂದ್ ರಾತ್ರಿ ಇಕ್ಕಿ ಬೆಳಿಗ್ಗೆ ಅದು ಹಾಕಿದ್ರೆ ಇದ್ರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಎ್ಣ ಮುಚ್ಚಿ ಅದು ಪಾತ್ರೆಗೆ ಅದ್ರಲ್ಲಿ ನೀರ್ ನಮಗ್ ಎಷ್ಟು ಬೇಕಷ್ಟು ಹಾಕಿ ಅದು ಒಂದ್ ಸ್ವಲ್ಪ ಮುಚ್ಚಬೇಕು
ಹಾ
ಹಾ ಅದಕ್ಕೆ ಇಡ್ಲಿ ಚೆನ್ನಾಗಿ್ ಬರ್ತವೆ ಇಡ್ಲಿ ರವೆ
ಹೌದಾ ಹ್ಮ್ ಹ್ಮ್ ಹ್ಮ್ ಚೆನ್ನಾಗಿರುತ್ತೆ ರವೆೇಲೆ ಹೋಟಲ್ ರೀತಿನೇ ಬರುತ್ತಾ
ಹಾ ಹೋಟೆಲ್ ತಿನೇ ಬರುತ್ತೆ ಆದ್ರೆ ಅದಕ್ಕೆ ನಾವವು ಪುದೀನಾ ಚಟ್ನಿ ಅಂತ ಮಾಡ್ತೀವಿ ಇಲ್ಲಾಂದ್ರೆ ಬರೇ ಕೊಬ್ಬರಿ ಚಟ್ನಿ ಅಂತ ಮಾಡ್ತೀವಿ
ಹಾ ಹಾ ಹಾ ಹಾ
ಚಟ್ನಿ
ಹುರುಳ್ಳಿಕಾಳಿ ಚಟ್ನಿ ಹೆಂಗ್ ಮಾಡದು
ಹುಳ್ಳಿಕಾಳು ಇದು ಹಸರುಗಾಯಿ ಎಲ್ಲ ಹುರ್ಕೋಬೇಕು ಎಣ್ಣೆ ಹಾಕಿ ಆಮೇಲೆ ಇದು ಕಟ್ಟ ಇಲ್ಲೇ ಬೀಜಾನ ಉರ್ಕೋಬೇಕು
ಹಾ
ಕಡಲೆಬೇಳೆನು ಆಮೇಲೆ ಇದು ಉಳ್ಳಿಕಾಳು ಸ್ವಲ್ಪ ಹಾಕಿ ಅದು ಉರ್ಕೋಬೇಕು ಬೆಳ್ಳುಳ್ಳಿ ಕೊತ್ತಂಬರಿ ಆಮೇಲೆ ಇದು ಆ ಕೊಬ್ಬರಿ
ಕೊಬ್ಬರಿ
ಹ ಉಪ್ಪು ಎಲ್ಲ ಹಾಕಿ ಅದ್ರಲ್ಲಿ ನಾವು ಉುಡ್ಕೊಂಡಿರ್ತೀವಲ್ಲ ಕಡಲೆ ಬೀಜ ಎಲ್ಲ
ಹ್ಮ್ ಹ್ಮ್
ಕಡಲೆ ಕಡ್ಲೆ ಬೀಜ ಸಿಪ್ ತಗ್ದದು ಅದು
ಕಡ್ಲೆ ಬೀಜ ನ ಹಕ್ಕೂರ್ಲಿ ಕಣ ಬೇಕಾ
ಬೇಕು ಆಮೇಲೆ ಇದು ಆ ಕಡ್ಲೆ ಕಡಲೆ ಕಾಲಿ ಇರ್ತಾವಲ್ಲ
ಕಡ್ಲೆ ಕಾಳು
ಹಾ ಕಡ್ಲೆ ಕಾಳು
ಅಂದ್ರೆ ತಿಂತಾರಲ್ಲ ಅದವರ್ಗಡ್ಲೆ
ಅದಲ್ಲ
ಕಡಲೆ ಕಾ ಕಡಲೆ ಬೇಳೆ
ಹ ಕಡ್ಲೆ ಬೇಳೆ ಉರ್ಕೋಬೇಕು ಅದೇ ಎಲ್ಲ ಅದ್ರಲ್ಲೇ ಹಾ ಅಕ್ಕಿ ಆಮೇಲೆ ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು
ಹ ನಾನು ನಮ್ಮ ಮಕ್ಳನ್ ಕರ್ಕೊ ಬರಕ್ ಹೋಗ್ಬೇಕು ಅಮ್ಮ ಅದು ಇನ್ನೊಂದ್ಸಲ ನಿಮ ಮತ್ತ ಮಾತಾಡ್ ಖುಷಿ ಆಯತು ಇನ್ನೊಂದ್ಸಲ ಮಾಡ್ತೀನಿ
ಹಾ ಸರಿಯ್ು